ಹ್ಮ್ ಕೇಳಸಕತ್ತದವ ಆರಾಮ
ಆರಾಮ್ ನೋಡ ನೀನ
ಹ್ಮ್ ನಾನೋ ಅರಾಮಿನ ನೋಡ
ಏನ್ ಮಾಡಾಕತಿ ಊಟ ಆಯ್ತಾ
ಊಟ ಆಯ್ತವಾ
ನಮ್ದು ಆಯ್ತ ನೋಡ
ಏನ್ ನಡ್ದದ
ಏನಿಲ್ಲ ನೋಡ ಕಾಲೇಜಗೆ ಹೋಗಿದ್ದೆ ಇತ್ತ ಅದೇ ಪೇಪರ್ ಇತ ಇವತ್ತೋಂದ
ಹ್ಮ್
ಬರ್ದ ಬಂದಿನ ನೋಡ ಹ್ಮ ನೀನ್ ನೀನ್ ಮಾಡ
ಏನ್ ಸೌಂಡ್ ಅದು
ಅದ ರೋಡಿಗೆ ಏನೋ ಹೊಂಟತ್ತೊ
ಹೌದಾ
ಮತ್ತೆ ಎಲ್ಲಿ ಮನೆ ಹಿಂಗ ರೋಡಿಗೆ ಹೋಗುವಂತ ಸೌಂಡ್ ಕೇಳ ಏನ್ ಮಾಡಕ್ ಆಗಲ್ಲಂತವ
ಹ್ಮ್ ಎಕ್ಸಾಮ್ಸ್ ಪೇಪರ್ ಚೆಂದ ಹೋಯ್ತಾ
ಹ್ಮ್ ಚೆನ್ನಾಗ ಆಯ್ತ ಪೇಪರ್
ಹ್ಮ್ ಊಟ ಆಯ್ತು ಊಟ ಮಾಡ್ಕೊಂಡ ಕುಂತಿದ್ದಿವಿ ನಾನೇ ಅವಾಗ ಹಚ್ಬೇಕಂದೆ ಅದೇ ಎಕ್ಸಾಮ್ ಅದ ಹೋಗಿರ್ಬೇಕಂತ ಸುಮ್ಮ್ನೆ ಅದ
ಹೋಗಿ ಬಂದೆ ಎರಡುವರಿಗೆ
ಹ್ಮ್
ಅತ್ತ ನಮ್ಮ ಯಜಮಾನ ಸಾಕ್ ಬುಡ ಅನ್ನಕತ್ತಾನ
ಯಾಕಾ
ಒಂದೇ ವರ್ಷದ ಕಥಾ ಅತ ಏನ್ ಮಾಡನಾ ಮೂರ್ ವರ್ಷದ ಒಂದೇ ವರ್ಷ ಅನ್ಕೊಂಡನಂತ
ಅಯ್ಯಯ್ಯ ಹಂಗಗೆ ಹೆಂಗ ಬರ್ತಿತ್ಯತ ಮೂರ್ ವರ್ಷದ ಒಂದೇ ವರ್ಷ
ಹೆಂಗ್ ತಿಳ್ಕೊಂಡಿ ಅಪ್ಪಾ ನೀನ್ ಮೂರ್ ವರ್ಷದ್ದ ಅಂತ ಅಂದೆ ನಾನ್ ಸಾಕ ಬಿಟ್ಬಿಡವ ಎಲ್ಲಿಗೋಯ್ತ ಕೆಗ ಅಂತ ನಿಂತಾನ ಈಗ ಏನ್ ಮಾಡ್ಬೇಕು ಗೊತ್ತ
ಏನು ಬೇಡ ಡಿಗ್ರಸ್ ಕಂಪ್ಲೀಟ್ ಮಾಡ್ಕೊ ಅರ್ಧ ಮರ್ಧ ಮಾಡಿದ್ರೆ ಉಪಗಿಲ್ಲಾ ಈಗ ಸುಮನೆ ಹತ್ ಸಾವರ ರೂಪಾಯಿ ಲಾಸ್ ಈಗ
ಹತ್ ಸಾವಿರ ಲಾಸ್ ನೋಡ
ಆ ಮತ್ತ ಇನ್ನ ಇನ್ನ ಇಪ್ಪತ್ತು ಸಾವಿರ ಈಗ ಒಂದ್ ಪೀಸ್ ಕಟ್ಟಿದ ಈಗ ಸೆಕೆಂಡ್ ಸೆಮ್ ಕಟ್ಟಿದೆ ಅದಿಲ್ಲ
ಸೆಕೆಂಡ್ ಸೆಮ್ ಹ್ಮ್ ಕಟ್ಟಿನೆದ್ದುನುವೆ ಅದ್ ನ ನ್ರ ಎಕ್ಸಾಮ್ ಬಿದ್ದತ್ತು ಕಟ್ಟಿನವ
ಈಗ ಒಟ್ಟು ಟೋಟಲ್ ಎಷ್ಟು ಕಟ್ಟಿದಂಗ ಎಷ್ಟು ಕಟ್ಟಿದಂಗಗೆ ಇಗದ ಈಗ ಅಂದ್ರೆ ಪಫಸ್ಟ್ಿಗೆ ಪಫಸ್ಟ್ ಸೆಮ್ ಸೆಕಂಡ್ ಸೆಮ್ ಒಮ್ಮೆ ಪೀಸ್ ಕಟ್ಕೊಂಡಿರ್ತಾರ
ಹೆಂಗ
ಈಗ ಅಡ್ಮಿಷನ್ ಮಾಡಿದಾಗ ಒಂದ್ ವರ್ಷದ ಕಟ್ಕೊಂಡಿರ್ತಾರ
ಹ್ಮ್
ಒಂದ್ ವರ್ಷದ ಕಟ್ಕೊಂಡ್ರಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ ಇಂದು ಕಟ್ಕೊಂಡ್ರಿ ರ ಸೆಕೆಂಡ್ ಸೆಮಿ ಎಕ್ಸಾಮ್ ಫೀಸ್ ಅಷ್ಟೇ ತಗೋತರ
ಹೌದು ಎಕ್ಸಾಮ್ ಫೀಸ್ ಅಷ್ಟ ತಗೊಂಡುದು
ಎಕ್ಸಾಮ್ ಫೀಸ್ ತರಡು ಫೋರ್ಥ್ಗಾ ಅವರೇ ಕಟ್ಕತ್ತಾರ್
ಹ್ಮ್
ಅದು ಅಂದ್ರೆ ಎಷ್ಟ್ ಫೀಸ್ ಇರ್ತ ಅವಾಗ ಕಟ್ಕೋತಾರ ಫಿಫತ್ ಸಿಕ್ತ್ಗೆ ಮತ್ತ ಕಟ್ಕೋತಾರ ಅಂದ್ರೆ ಮೂರ್ ಸರಿ ಕಟ್ಕೋತಾರೆ ಕಾಲೇಜ್ ಫೀಸ್
ಅದೇ ಏಳೂರ್ ಸಾವಿರ ಏಳರ್ ಸಾವಿರ ಅಂದ್ರ ಮೂರ್ ವರ್ಷ ಕಟ್ಸ ಅಂತ ನಾನು
ಹಾ
ಒಜ್ೋಯ್ತ ಹ ಫೀಸ್ ಅದ್ರಾಗ ಬೇರೆ ಸ್ಕಾಲರ್ಶಿಪ್ನ್ ಕೊಟ್ಟಿಲ್ಲ ಅವರು ನಮಗ
ಹ್ಮ್ ಏನಿಲ್ಲ ಇದೇ ಮಾಡ್ ಮತ್ ಇದೇ ಮಾಡಿಿಕ ಇಷ್ಟ ಅಂದ್ರೀ ಸದ ಇ ಆನ್ಲೈನ್ ವರ್ಕ್ ಮಾಡ್ತಲ್ಲ ಬಂದಷ್ಟ ಅದಕ್ ಹಾಕು ಕಲ ಇನ್ನೊಂದ ಇಷ್ಟ ಏನದ್ ಕೈಲಿ ಹಾಿ ಅಕಮಾತ್ ಎಷ್ಟು ಆತದ ಅಷ್ಟ ನೋಡಿ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ದ ಅ್ರ ಬರ್ತಿರ್ಬೇಕಕ್ತೋಪ ಉಂಟ್
ಅದು ಮಾಡಕ್ ಅದನು ಮಾಡಿಲ್ಲ ಇದನ್ನು ಮಾಡಕ್ ಆಗಿಲ್ಲ ನನಗ್ ಬಿಜಿ ಇರತಕ್ಕಂತು ಸೌಂಡ್ ಸೌಂಡ್ ಬಾಳ ಮನೇಲಿ
ಹ್ಮ್ ಹಂಗೆ ಟೈಮ್ ತಗೊಂಡ್ ಟೈಮ್ ತಗೊಂಡ್ ಮಾಡ್ ಮತ್ತ ಮಾಡಿಕ ಕಾಲಜ್ಕರ ಆಗ್ತವ
ಆಗುತ್ತ ನಾ ಅದೇ ಅನ್ಕೊಂಡೀನಿ ನ್ ಅದು ಕನ್ನಡ ಮಾಡ್ದೇನೆನು
ಊಹ
ನಾನು ಮಾಡ್ಬೇಕು ಮಾಡದಾಗಿಲ್ಲ
ಹ್ಮ್ ನಾು ಹಂಗೆ ಅಂದ್ರೆ ಸುಮ್ನೆ ಬಿಡಾಕ್ ಹೋಗಬೇಡ ನಡ್ಬರ್ಕ್ ಬಿಟ್ರೆ ಒಪ್ಪ್ಯಗಿಲ್ಲ
ಉಪಗಿಲ್ಲ ಆ ಕಡ ಇಲ್ಲ ಈ ಕಡೆಲ್ಲ ಹಂಗ ಆಗ್ಯತ್ ನನ್ಗ ಈಗ ಬುಡಕನ್ ಆಗ್ತಿಲ್ಲ ಹೋಗಕ್
ಡಿಗ್ರಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡ ಅಂದ್ರ ಯಾವ್ದನ್ ಯಾವ್ದನ್ ಬರ್ತ ಮತ್ತುಾದ್ರೆ ಕಂಪ್ಯೂಟರ್ನು ಸ್ವಲ್ಪ ಬರ್ತದೆ
ಬರ್ತದ ಬಿಡು ಮನ್ಯ ಆಗಟ್ಟತ್ನ ಸುಮ್ನೆ ಇವಾಗ ಏನೇನ ಅನಕ್ತ್ ಬಿತ
ಹಂಗೆ ಅಂತರ್ತೋ ನನ್ ಗ ಇದು ಡಿಗ್ರಿ ಸ್ಟಿ ಗಿಟ್ ಕೇಳ್ಬೇಕಕ್ ನೋಡಿ ಇನ್ನು ನಾಳೆ ನಾಡ್ದ ಮತ್ತೆ ಎಕ್ಸಾಮ್ಯತಂದ್ರ
ಇಲ್ಲ ಲಾಸ್ಟ್ ಪೇಪರ್ ಅದು್ ಇಪ್ಪತ್ ನಾಕನೇ ತಾರೀಕಿಗೆ
ಹ್ಮ್ ಬಂದದ ಏನ್ ಮಾಡದಂತ ಕೇಳು ಹ್ಮ್
ಕೇಳ್ತೇನಿ ಹಾಗೆ ನಮ್ಮ ಅಣ್ಣೊಂದ ಸಸ ಒಬ್ಬಕ್ ಇತ್ತು ಅಡ್ಮಿಷನ್ ಮಾಡ್ತಂದ್ರ ಅಲ್ಲೇ ಮಾಡ್ಚ್ ಬನ್ ಯಕಗನ
ಹೌದಾ
ಆದದ್ರ ಮೊದ್ಲೆ ಹಿಂಗ ಇಷ್ಟ ಕಟ್ಟಾ ಇಷ್ಟ ಕಟ್ಸಕಂತ ನೋಡ ಅಮೌಂಟ್ ಹೆಂಗ ಏನಂತ ಹೇಳಿ ಇ ಮಾರ ನಕಿ
ಹೌದೌದು ಮತ್ತತ್ ನಾನ್ಂದ್ರ ಹೇಳನ ಒಟ್ಟ ವರ್ಷ ಹತ್ ಸಾವರ ರೂಪಾಯಿ ಹ್ತ್ ನೋಡವ ಹತ್ ಸಾವಿರ ಒಟ್ಟ ವರ್ಕ್ಕೆತ್ತ ಡಬೇಕಾದ್ರದ ಅಂತ ಹೇಳಿಲ್ಲ
ಹ್ಮ್ ಎಳುದು ಇದು ಸ್ಕಾಲರ್ಶಿಪ್ ಆಗಂೆ ಬರ್ತದೆ ಹ್ಮ್
ಏನ್ ಅನ್ಸ್ಲಿಲ್ಲ ಅವವಾಗ
ಏನ್ ಅನ್ಸಿಲ್ಲ ನಿಮ್ಗ ನಂಂಗ ಸ್ವಲ್ಪ್ ಕಷ್ಟ ಆಕತ್ತದ
ಹ್ಮ್ ನೀನು ಮೇನ್ ಒಂದ್ ಮಾಡ್ತಿದಿ ಅಂದ್ರೆ ಏನ್ ಅನ್ಸ್ತಿರ್ಲಿಲ್ಲ ಈ ಕಲಿಿ ಇದ್ದದಕ್ಕ
ಹ್ಮ್
ಹ ಗಸಾಗಪ್ಪ
ಅದಕ್ಕೆ ಕಷ್ಟ ಆಕತ್ತೈತೆ
ಹ್ಮ್ ಆರಾಮಾರ ಎಲ್ರು
ಎಲ್ಲಾರ ಆರಾಮ್ ಮಾಡಾರ ನೋರು ಅಣ್ಣವ್ರು ಆರಾಮ್ಾರಲ್ಲಿ
ಹ್ಮ್ ಮರ ಮರ
ಹದರ ಡ್ಯೂಟಿ
ಎಲ್ಲ ನೈಟ್ ಡ್ಯೂಟಿ ಅದಾ
ಹ್ಮ ಹಾ
ಹ್ಮ್ ಹೋಗಿಲ್ಲ
ಇದು ಅಂಬಿಕಚಲಾ
ಬೆಳಿಗ್ಗೆ ಹಚ್ಚಿದವು ಅವ್ರ ಅಣ್ಣ ಏನಿದಾರ ಅವರು ಬಂದಾರಂತ
ಹ್ಮ್ ಹ್ಮ್
ಹ್ಮ್ ಎಲ್ಗೆ ಹೋಗ್ಬೇಕೇ ನಂದು
ಹಂಗಾರ ಬಿಜಿ ಆಗಲ್ಲ ಆಯ್ಕಿನ
ಹ್ಮ್ ಬಿಜಿಿಯಾಗ ಕೆಲ್ಸಕೀಗ ಪುರ್ಸತಿ ಇಲ್ಲ
ಹ ಆಕ ಈಗನಾ ಹ್ಮ್
ಅವರು ಏನಿ
ಯಾಕ ಬಲೆಕ ಬಂದಾರ ಅವಊರಿಗೆ ಅವನು
ಅವ ಹುಡುಗರು ಸಾಲಿಗ ಹಸ್ತಾರಂತ ಎಲ್ಲಯ
ಹಾ ಹಾ
ಅೆ ಬೆಂ್ಗಳೂರಲ್ಲ ಬಂದರ ಮತ್ತ
ಕೆಲ್ಸ ಎಲ್ಲ ಆಗತಿ
ಕೆಲ್ಸ ಏನ ಮಾಡ್ಬೇಕಕ್ ಬಟ್ಟಿ ಕಸ ಮೊಸರಿ ಎಲ್ಲಾ ಅದ ಮಾಡಾಗ್ಯದ ಹ
ಯಾಕ ಬಟ್ಟೆ ಹೋಗತ್ತಲ್ ಬೆಳಗ್ಗೆಂದ
ಬ ಇವತ್ ಏನ್ ಕೆಲ್ಸನೇ ಯಾಕ ಒಟ್ಟ ಕೆಲ್ಸನ ಸರಿಯಾಗಿ ಮಾಡಿಲ್ ಇವತ್ ನಾ
ಯಾಕ ಹರ ಇಬ್್ರ
ಹ್ಮ ಇರು ಬ್ರ ಇ ಏನು ಮುಂಜೆ ಇಟ್ಟ ಆಶ್ರ ಮಾಡಿ ನೀವ ದೇಸ್ರು ಬಂದಂಗ ಐತ್ು ಬಿಟ್ಬ ಬಿಟ್ಟೆ ಹೋಗಿಬೇಕಕ್ ಹೋಗಿಬಕ್ ಹ ಕಣಕೊಂಡ ಪುಟ್ಟ್ಯ
ಹ್ಮ ಹ
ಬಿಸ್ಲಾಯ್ತು ನಿಮ್ಮ ಅಣ್ಣ ಇದ್ ಬ್ಲ ಆಬಟ್ಟು ಸಂಜೆ ಕಡೆ ಹೋಗೇಕಾಯ್ತಿ ಈಗ
ಹ್ಮ್
ಬಿಟ್ಟಿನಿ ಆಯ್ತು ಮಧ್ಯಾಹ್ನ ಇಟ್ಟು ಮಕ್ಕೊಂಡಿದಿವಿ
ಹ್ಮ್
ಹಏ ವಂಡಾಕ್ಬೇಕಕು
ಮಾಡಬಿಡ ಅವನಂದ
ಹ್ಮ್ ಮತ್ತ
ಮತ್ತೆ ಹೇಳ್ಬೇಕವ ನೀನು
ಹಚ್ಚಿದ್ರಾ ಅಣ್ಣ ಫೋನ್
ಯಾರು ನಮ್ಮ ಅಣ್ಣನ ನಮ್ಮ ಅಣ್ಣ ಇದು ಅದು ಹೆಂಡ್ತಿ ಪ್ರೆಗ್ನೆಂಟ್ ಇದ್ದಲ್ಲ ಏನ ಕೂಸು ಸರಿಗಿಲ್ಲ ಅಂತ ನಿನ್ನೆ ಗುಲ್ಬುರ್ಕೊಯ್ದು ಸಿಜರಿಂಗ್ ಮಾಡ್ಸಿದ್ರವ
ಏ ಸಜರಿಂಗ್ ಮಾಡ್ಸಾರ ಕೂಸು
ಕೂಸು ಸರಿಗಿಲ್ಲ ಅಂತ ತಗ್ಸ್ ಗಂಗಾಬಾಯಿ ಬೆಲೆ ಹೋಗಿದ್ರ ಅಂತ ತಾಳಿ ಕೋಟಿಗೆ ಅವರು ಕೂಸ್ ಸರಿಗಿಲ್ಲ ತಗಸ್ರಿ ನಾವ ಇಲ್ಲ ತಗತಿವಿ ತಗೋಂದ್ರ ಅಂತ ಹೌದು ಅಲ್ಲೇ ತಕ್ಸದ್ ಬಿಟ್ಟು ಯಾರ್ಯಾರ ಮಾತ್ ಕೇಳಿ ಅಲ್ಲಿ ಗುಲ್ಬುರ್ ಕರ್ಕೊಂಡ್ ಹೋಗ್ಯಾರ ಅವರು ಹಂಗೆ ನಾರ್ಮಲ್ ಡೆಲಿವರಿ ಮಾಡ್ಕತ್ನಂದತ್ತ ಕಾರ್ನ್ಯಾಗ ಅದ ಕೂಸು ನಾರ ಅಲ್ಲ ಡೆಲಿವರಿ ಮಾಡ್ಕೋತ್ ನಂದು ಎಲ್ಲಾ ಗುಳಗಿ ಇಂಜೆಕ್ಷನ್ ಎಲ್ಲಾ ಕೊಟ್ಟಿಗೆಸಿಂದ ಎಲ್ಲ ಇರಾನ್ ಮಾಡ್ಬಿಟಾರಂತ ಆಕೆಗೆ ಹೈರಾನ್ ಮಾಡ್ಯಾರ ಅಂತ ಅದೇನ ಕೂಸು ತಲಿ ಬರ್ಲಾರದ ಕಾಲ್ ಬರಕ ತ ಕೂಸುಟ್ಟಲ್ಲಿ ಸರಿ ಡೆಲಿವರ್ ಆಗಲ್ಲ ಅನ್ಗೆಸ ಮತ್ತೆ ಸಿಜಂಗ ಮಾಡ ಜಿಗ್ಗೆ ಎರಡು ಮಾಡಾರ ಅಂತ ನ ನಮ್ಮಣ್ಣನ್ ಹೆಂಡ್ತಿಯಾಗ ನಿನ್ನೆ
ಹೋ ಪಾಪ ಹಾಸ್ಪಿಟಲಗಾರ ನ್
ಹಾಸ್ಪಿಟ್ಲಗ ಇನ್ನೊಂದ್ ಮೂರ್ನಾಕು ದಿನ ಇರ್ತಾರ
ಈ ಕೂಸನ್ ಫೇಲ್ ಕೂಸನ್ ಚಲೋದ
ಇಲ್ಲ ಫೇಲ್ ಆದದು ಅದ ಏನ್ ಸರಿಗಿಲ್ಲ ಅಂತ ತಗಸಂದಾರ ಆಗದು ಬೆಳವಣಗೆನ ಇಲ್ಲ ಅಂತ ಕೂಸಿಂದು ಹ
ಕೂಸ ತರ್ಸಾವತಿಕ್ ಅಷ್ಟ ಇರ ನಾರ್ಮಲ್ ಡೆಲಿವರಿ ಹೆಂಗ್ ಮಾಡ್ಕೊಂಡ್ರ ಕೂಸು ಚಂದ ಇಲ್ಲ ಅಂದ್ರ ಹೆಂಗ್ ಬರ್ತಿತ್ ತು
ಹೌದೇ ನಾನು ಹಂಗೆಂದೆ ಆಕೀಗ ಆಕಿ ನಮ್ಮಣ್ಣನ್ ಹೆಂಡ್ತಿನೇ ನಂದೆ ಕೂಸ ಸರಿಗಿಲ್ಲ ಅಂದ್ರ ನಾಲ್ ಡೆಲಿವರಿ ಹಂಗ್ ಮಾಡ್ಕೊಂತಾರ ಸಿಸರಿನ್ ಮಾಡಿ ತೆಗಬೇಕುವ ಐರಾಣ ಹಾತಿದ ಎಲ್ಲ ಅವ್ರು ಮಾಡ್ಕೊಂತಾರ ಅಂತಂದ ಲೈಕನ್ ನಮ್ಮ ಅಣ್ಣ ಅವ್ರು ಮಾಡ್ಕಂತ ಅತ್ ಏನ್ ಹೇಳ ಹೇಳಿ ಚಿಂತೆಕ್ಕ ತಮ್ ತಾವೇ ಮಾತಾಡ್ರ ಹೇಳ
ಕೂಸು ಆಕ್ಟಿವ್ ಆಗಿತ್ತ ಅಂದ್ರೆ ಬರ್ತದವ ಸುಮ್ ಸುಮ್ನೆ ಆಕ್ಟಿವ್ ಆಗಿ ಇರ್ಲಾರ್ದಾನೇ ನಾರ್ ನಾರ್ಮಲ್ ಆಗಿ ಡೆಲ್ವರಿ ಹೆಂಗ್ ಮಾಡ್ತನಿ ಅಂದಿದ್ರ ಆಯತು ಅವ್ರು ಹೆಂಗ ಇದ್ ಮಾಡಿದ್ರ ಆಯ್ತು
ಹ ಡಾಕ್
ಅದೊಂದಾಯ್ತು ಏಳರ ಲ್ತಕ ಕೂಸ್ ಸರಿ ಇಲ್ಲಾ ಅಂತ ಹೆಂಗ ಗೊತ್ತಾಗ್ಲಿಲ್ಲ ಏಳರ ಬಿದಿಂದ ಗೊತ್ತಾಯ್ತ್ತಲ್ಲ ಹೆಂಗ
ಈಗ ಎರಡವರೆ ತಿಂಗ್ಳ ಇದ್ದಾಗ ಹೋಗ್ಯಾರ ನಾಕ್ ತಿಂಗ್ಳ್ದಾಗ ಹೋಗ್ಯಾರ ಅದೇ ಗಂಗಾಬಾಯಿ ಬೇಲೆ ಸ್ಕ್ಯಾನಿಂಗ್ ಮಾಡ್ಸ್ಯಾರ ಅವ್ರು ಈಗ ಇಷ್ಟಐತಿ ದೊಡ್ ಸ್ಕ್ಯಾನಿಂಗ್ ಗೊತ್ತಾಗಿಲ್ಲ ಹಂಗೆ ದೊಡ್ಡ ಸ್ಕ್ಯಾನಿಂಗ್ ಎರಡು ಮಾಡ್ಸರ್ ಐದ್ರಾಗ ಒಂದ್ ಮಾಡಸಾರ್ ಆರಾಗ ಒಂದ ಐದುಐದಾಗ ಒಂದ್ ಮಾಡಸರ್ ಮತ್ತ ಹದಿನ ದಿನ ಬಿಟ್ಟ ಮಾಡ್ಸರ್ ದೊಡ್ ಕ ನಿಂಗ
ಮತ್ತ
ಹ ಹದ್ನೈ ದಿನ ಬಿಟ್ಟಟ್ ಮಾಡ್ತಾರ ಮತ್ತ ವಾರ ಬಿಟ್ಟು ಮಾಡ್ತಾರ ಬಿಟ್ಟ ಮಾಡಸಿದ್ಮ್ ಗೊತ್ತದ ಕೂಸ್ ಸರಿಗಿಲ್ಲ ಅಷ್ಟ ದಿನ ಆದ್ರ್ ಹೇಳೇ ಇಲ್ಲ ಸರಿಗೈತೆ ಅಂತಾನ ಹೇಳ್ಯಾರ
ಅಲ್ಲಾ ಹೆಂಗಂತು ಅಷ್ಟ್ ಸ್ಕ್ಯಾನಿಂಗ್ ಮಾಡ್ಸಿದ್ನು ಹೇಳಾರ್ದು ಒಮ್ಮೆ ಏಡ್ರಾಗ ಬಿದ್ದಿ ಅಂತ ಹೇಳಿದ್ರ ಎಷ್ಟ್ ಕಷ್ಟ ಗಾತದ ಗೊತ್ತಾನ ಒಬ್ಬೊಬ್ಬ ಜೀವನೇ ಹೋಗ್ತದ
ಹೆಂಗೆ ಆಗ್ಯದ ಯಾಕೆ ಜೀವ್ಕ್ ಅಪಾಯತ ಅಂದ್ರ ಬಿಪಿ ಬಾಳ ಆಗತ್ ಅಕೀಗೆ
ಹ್ಮ್
ಬಿ ಪಿ ಬಾಳ ಆಗಿದಕ ಕೂಸಿ ಬೆಳವಣಗ ಆಗಿಲ್ಲಂದರ ಅವ ಡಾಕ್ಟ್ರು
ಈಗ ಎಷ್ಟನೆದು
ಎರಡನೆದು
ಆವಾರದ ಅಂಗ ಎರಢ ತಂದರನು ಆಬಾರದ ಯಾಕಂಗ್ ಆಯ್ತು
ಯಾಕಂಗ ಪಫಸ್ಟ್ ಖುಷಿಗನು ಬಿ ಪಿ ಬಾಳ ಇತ್ತು ಅದು ಕೂಸ ಇನ್ನು ಈ ಇವತ್ತ ದಿನ ಹೋಲಿಲ್ಲ ಅಂದ್ರೆ ಕೂಸುಳ್ಯಲ್ಲ ಅಂದ್ರ ಅಂತ ಗುಗು ಹೋಿ ನಮ್ಮನಸ್ರಿಂಗ ಮ್ಯಾ್ ತಲ್ಸಿದ ಚೊಲೋ ಅದದ ಹುಡುಗ ಇದಕ್ಕನ್ನ ಹಿಂಗಗೆ ಐತಿ
ವಿಧನ ಅತ ಸಿಜ್ರಗೆ
ಸಿದ್ರಿಂಂಗಗೆ ಅವ ಕೂಸು ಮಾತ್ರ ಉಳಿಯಲಲ್ಲಡ್
ಅದೆಲ್ಲ ಹೈರಾಣ ಎಲ್ಲಾ ಒನಾರು ಹೈರಾಣ ಆದ್ಲು ಮತ್ತೆ ಅದ ಕೂಸಳು ಇಲ್ಲಿಲ್ಲ
ಹ್ಮ ಇಲ್ಲಲ್ಲೋಣ
ಹಳ್ ಬಿಡ ಮ ತಿ ನ ಹಾಕಾನ ಆರಾಮಾಮಳಲ್ಲ
ಆಯಕೆ ಆರಾಮ್ ಮಾಡ ಅಂತ ಕೇಳಿದೆ ಬೆಳಿಗ್ಗೆ ಹಚ್ಚಿದ್ದೆ ಫೋನು ಆರಾಮ್ ಮಾಡ ತಗ್ರವ ಆಕೆನ್ ಮ ರಾತ್ರಿ ಎಲ್ಲ ಹೈರಾಣ ಹೇಳಂದ ಆಕಿನ ಗುಡಗಏನ್ ತಡಲ
ಹ್ಮ್ ನೀ ಏನ್ ಮಾತಾಡ್ತಾವಕಿ ಮಾತಾಡಕ್ ಇದಾನ ಎಲ್ಲಿ ಇರ್ತದ್ರ ಕೂಸುಮ ಇದಾಗ್ಯದ
ಎಲ್ಲ ತದ
ಆ ದುಃಖದಾ ಮಾಸದ ಆಡಲ್ಲ ಜನ
ಹ್ಮ್ ದುಃಖದ ದುಃಖನ ನೋವಿಂದ ಬಾಳಗದಾಕ
ಮದಲ್ಲಾ ತಿಂಗಗಳ ಎರಡ್ ತಿಂಗಗಳ ಮೂರ್ ತಿಂಗಗಳದಾತ್ರ ಏನ್ ಅನ್ಸಲ್ಲ
ಏನ ಅನ್ಸಲವಾ
ಹ್ಮ್ ಒಂದೆ ಮತ್ತ ಆರು ತಿಂಗಳು ಏಳ ತಿಂಗಗಳು ಅದ ನಿಂಗ ಅದಗಾನೇ ಕಷ್ಟ ಅತ
ಕಷ್ಟತ ತುಮ್ಮ
ಹ್ಮ್
ಹೋಗ್ಕ್ಂದ ಇವತ್ತ
ಹ್ಮ್
ಹಂಗ್ ಮಾಡ್ತೀನಿ ಇ ಒಂದ್ ನಿಮಿಷ
ಹಾ ಸರಿ
ಹ್ಮ